ಕೇಳ್ತಿದೆನಾ ಹ ಏನ್ ಮಾಡ್ತಿದ್ದೆ
ಇವಾಗ್ ಜಷ್ಟ್ ಊಟ ಮಾಡ್ದೆ
ಹ್ಮ
ಊಟ ಮಾಡಿ ಬಂದೆ ಸುಮ್ಮೆ ಮಲ್ಗಿದೆ ಸೋಫ ಮೇಲ್
ಹೌದಾ ಏನ್ ಜೋರಾ ಫುಲ್ ಮನೆ ಊಟ ಅದು ಇದು ಅಂತ
ಹ್ಮ್ ಒಂದು ಮಾವಿನ ಹಣ್ಣು ಹ್ಮ ಸ್ವಲ್ಪ ರೈಸು ಸಾಂಬಾರು ಮಜ್ಜಿಗೆ ಬೆಂಡೆಕಾಯ್ ಪಲ್ಯ
ನಿಂದೆ ಆರಾಮದೆ ಬಿಡು ಜೀವ್ನಹಃ ಹಃ
ಹಾ ಹಾ ಹ ಊಟ ನಿಮ್ದೆ ತಿನ್ಬಿಟ್ರೆ ನೆಮ್ಮದಿ
ಹೌದು ನಿಜ ಮನೆ ಊಟ ಎಷ್ಟೊತ್ತ ಆದ್ರು ಮನೆ ಊಟನೇ ಅದು.
ಹ ಹೌದು ನಾವ್ ಏನೇ ತಿಂದ್ರು ಹೊರ್ಗಡೆ ಎಲ್ಲ ಏನೇ ತಿಂದರೂ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಮನೇಲಿ ಊಟ.
ಹ ಹೌದು ಹ್ಮ್ ಹ್ಮ ನಿಜ ನಿಜ
ತಿನ್ನಬಿಟ್ಟು ಅಲ್ಲೇ ಪಕ್ಕದಲ್ಲೇ ಸೋಫ್
ಹ್ಮ್ ಆರಾಮಾಗಿ ಪಾತ್ರೆ ತೊಳಿಬೇಕನ್ನೋದಿರೋದಿಲ್ಲ ಹ್ ಹ ಚಪಾತಿ ಮಾಡ್ಬೇಕನ್ನೋದಿರಲ್ಲ.
ಕೀಸ್.
ಹ್ಮ್ಹ್ಮ್
ನೀನು.
ನಂದು ಆಡ್ರು ಮಾಡಿದ್ದೆ ಫುಡ್ಡು ಇನ್ನ ಬಂದಿಲ್ಲ.
ಹ ಹಾ ಹ್ಮ್.
ತೋರ್ಸ್ತಿದೆ ಬಟ್ ಎ ಎಲ್ಲಿದನೊ.
ಹ್ಮ ಹ್ಮ. ಕಾಲ್ ಮಾಡಿಲ್ವ ಅವ್ರ್ ನಿಂಗೆ.
ಮಾಡಿಲ್ಲ.
ಹಾ ಮೋಸ್ಟ ಹಃ ಹ ತಿರ್ಕ ಮುಟ್ರೆ ಹೆಂಗೇರಿ. ನೀವ್ ಮಾಡ್ಕೊಂಡಿಲ್ವಲ್ಲ.
ಹಾ ಏನ್ ಗೊತ್ತು ಡೆಲಿವರ್ಡ್ ಅಂತ ತೋರ್ಸ್ಬುಟ್ರೆ.
ಹ್ಮ ಹ. ಏ ನೀ ಓಟ್
ಇಲ್ಲ ಸ್ವಿಗ್ಗಿ ನಾನ್ ಮಾಡಿದ್ದು.
ಹಾ
ಹ್ಮ
ಎನ್ ಸ್ಪೆಷಲ್ ಇವತ್ತು ಬಕ್ರಿದ್ಗೆ.
ಯೊ ತು ಏನಿಲ್ಲ.
ಇವಾ. ಹ್ಮ್
ನೀವ್ ಮಾಡ್ಸ್ತಿರಾ.
ನಾವೇನ್ ಮಾಡನಾ.
ಹಬ್ಬನ್ನ ಇವತ್ತು.
ಇಲ್ಲ ಇಲ್ಲ.
ಹ್ಮ್ ಹ್ಮ್.
ನಾವ್ ನಮ್ಮನೆ ನಮ್ಮಾ ಮಾಡ್ಕಂಡ್ ತಿಂತೀವ್ ಅಷ್ಟೇ.
ಹ್ಮ್ ಇದು ಆಗಿದೆ ಅಲ್ ವೇನೋ ನ್ಯೂಸು. ನೋರ್ಕ್ ಅಲೆಲ್ಲ. ನ್ಯೂಸ್ ಆಗಿದೆ ಅಲ್ವರಿ ಅ ಬಕ್ರಿದ್ದು. ಬ್ರೇಕಿಂಗ್ ನ್ಯೂಸ್, ನೋಡ್ದ.
ಇಲ್ಲ ಅದೆಲ್ಲ ಮಾತಡಂಗಿಲ್ಲ ಅನ್ಸುತ್ ಹ್ಮ್. ಮತ್ತೆ ಇನ್ನೇನ್ ಸಮಾಚಾರ.
ಏನ್ ಕ್ಕು.
ಸಂಜೆ ಹೊಡ್ತಾರಾ ಆಂಟೀ.
ಇವತ್ತು ಇಲ್ಲ ನಾಳೆ ಬೆಳಿಗ್ಗೆ ನಾಲ್ಕ್ ಗಂಟೆಗ್ ಬಿಡ್ತಾರೆ.
ಓ ಬ ಒಂದ್ರೆ ಬೆಳಗಿನ್ ಜಾವ ನಾಲ್ಕಕ್ ಗಂಟೆಂಗ್ ಬಿಟ್ರೆ ಐದು ಆರ್
ಹತ್ ಗಂಟೆಗೆಲ್ಲ ಇರ್ತದೆ ಹಾ ಹತ್ತೊಂಬತ್ತ ಹತ್ ಗಂಟೆಗೆ. ಎಲ್ಲಿದಿರಿ ಕಾಣ್ಸ್
ಬಂದಿದರ ರೀಚಾಗವ್ರ್ ನಿಮ್ಮ್ ಮನೆತ್ರ.
ಹಾ ಬಂದಿದ್ದಾರೇ, ಈ ಎಲ್ಲ್ ಹೋಗಿದರೋ ಗೊತ್ತಿಲ್ಲ. ಇಲ್ಲಿ ಇಲ್ಲಿ ಸ್ಟಾಪ್. ಹ ಹಾ.
ಹಾ ಹಾ ಹಾ. ಏನ್ ಆರ್ಡರ್ಕ್ಕಿದ್ದೆ.
ಕೇ ಎಫ್ಸಿ.
ಓ ಕೆ ಎಫ್ಸ್ ಸಿ ಚಿಕನ್ ಬರ್ಗರ್ಸ್.
ಹಾ.
ಎಂತ ಜಿಂಗಾರ್ ಬೌಲ ಜಿಂಗಾರ್ವ್ ಚಿಕನ್ನ. ಜಿಂಜರ್ ಬರ್ಗರ್ರ. ಹ್ಮ ಹ್ಮ ಹ್ಮ. ಸಾಕಾಗುತ್ತಾ ಅದೊಂದ್ ದ್ದೂ
ಹಾ ಸದ್ಯಕ್ ಸಾಕು.
ಸದ್ಯಕ್ಕ್ ಸಾಕ.
ಹಾ ಅದು ಟೇಸ್ಟ್ ಬರ್ತಿಲ್ಲ ಅಲ್ಲ. ಹಾ. ಆದ್ ಕ್ಕೆ ಏನಾದ್ರು ಒಂದ್ ಟ್ರೈ ಮಾಡಣ ನೋಡಣ, ನಿನ್ನೆ ಇದು ಗ್ರೇವಿ ಮಾಡ್ಕೊಂಡಿದ್ದೆ ಅಲ್ಲ ಅದು ಮಸಾಲೆ ಹಾಕಿ ಅದ್ ಮಸಾಲ ಇದಿದ್ ಗಳೆಲ್ಲಾ ವಿಷ ವಿಷ ಅನ್ಸ್ತಿದೆ
ಹ್ಮ್ ಹ್ಮ ಹ್ಮ್
ನೈಟ್ ಸ್ವಲ್ಪ ಓಕೆ ಇತ್ತು ಅದ್ ಬೆಳಗ್ಗೆನ ಅದೇ ತಿನ್ಕೊಂಡ್ವಿ ಸ್ವಲ್ಪ ಓಕೆ ಇತ್ತು ಬಟ್ ಅದೇ ಇದಕ್ಕಿದ್ದ ಮತ್ತೆ ಏನಾದ್ರು ಆ ವಿಷ ವಿಷ ಆಯ್ ಅಂತಂದ್ರೆ ಊಟನ ಸರಲ್ ಆಲ್ಮೋಸ್ಟ್ ಒಂದ್ ವಾರ ಆಯ್ತು
ಹ್ಮ್
ಒಂದ್ ಬಾ ಆಲ್ಮೋಸ್ಟ್ ಒಂದ್ ವಾರ ಆಯ್ತು ನಾನು ಇವಾಗ ಊಟನೇ ಕರೆಕ್ಟ್ ಆಗ ಆಕ್ತಿಲ್ಲ ಬರೇ ಜ್ಯೂಸ್ ಲಿಕ್ವಿಡ್ ಫುಡ್ ಮೇಲೆನೆೇ ಇದ್ದೇನೆ
ಟೇಸ್ಟ್ ಎಲ್ಲ ಕರೆಕ್ಟಗ ಸಿಗಲ್ಲ ಏನ ತಿಂತ ಇರೋ ತರ ಹ್ಮ ಹೊಟೆ ತುಂಬಬೇಕು ಅಂತ ತಿನ್ಬೇಕಕ್ಷ್ಟೆ ಮ ಅದ ಏನು ಟೇಸ್ಟ್ ಸಿಗ್ತಾರಲ್ಲಾ ಏನಿಲ್ಲ
ಹ್ಮ್
ಹ್ಮ್
ಸೆವೆನ್ ಫೈವ್ ಥ್ರೀ ಏಟ್ ಸೆವೆನ್ ಫೈವ್ ಥ್ರೀ ಏಟ್
ಆ
ಮತ್ತೇನಂದು
ಹೇಳ್ಬೇಕು ನೋಡಲ್ಲ ಇವಾಗ ಇವತ್ ಪ್ಯಾಕ್ ಮಾಡ್ಕೊಳದು ಅಥವಾ ನಾಳೆ ಶಾಪಿಂಗ್ ಎಲ್ಲ ಮುಗಸ್ಕೊ ಬಂದ
ಅಯ್ಯೋ ಮಾಡ್ಬೇಕ್ ಪ್ಯಾಕಿಂಗ್ ಆಗ್ತಿಲ್ಲ ಮಾಡಕ್ಕೆ ಬಾಕಿಂಗ
ಮಾಡ ಲಗೇಜ್ ಬಟ್ಟೆ ಎಲ್ಲ ಐರಂಗ ಮಾಡ್ಬೇಕಾ
ಐರನ್ ಎಲ್ಲ ಐರನ್ ಬಾಕ್ಸೇ ತಗೊಂಡಿದ್ದೀನಿ
ಹಾ
ಐರನ್ ಬಾಕ್ಸ ತಗೊಂಡು ಅಲ್ಲೇ ಮಾಡ್ಕೊಂಡ್ರ ಆಯ್ತು ಅಂತ ಒ ಟ್ರಾಲಿ ಮತ್ತೆ ಒಂದು ಟ್ರಕ್ರ್ ಬ್ಯಾಗ್ ತಗೋಣಣ ಅಂತ ಇದ್ದೀನಿ
ಎರಡ ಅಂದ್ರೆ ಇಬ್ಬರಿಗೂ ಸೇರ ನಿನ್ಗ ಒಬ್ಳಗ ಎರಡ
ಹಬ್ಳಿಗೆ
ಹ
ಎಮ್ಮ ಹೂ ದಿನ ಮತ್ತೆ ಬಟ್ಟೆ
ಹೌದೌದು ಮೂವತ್ ದಿನ ಆದ್ರೂ ಮೂವತ್ ದಿನ ಅ ಆದ್ರೆ ಮೂವತ್ ಜೊತೆ ಆದ್ರೂ ಬೇಕು
ಹಾ ಮೂವತ್ ಜೊತೆ ಆಹ ಇದು ಟ್ರಾಲಿನಲ್ಲ ಆಗುತ್ತೆ ಇಲ್ಲ ಟ್ವೆಂಟಿ ಪೇರ್ಸ್ ಟ್ರಾಲಿನಲ್ಲಿ ಆಗ್ ನಾನು ಇನ್ನು ಹತ್ತು ಪೇರು ಗಂದು ಟ್ರೆಕ್ ಬ್ಯಾಗ್ ದೊಡ್ದಿದೆ ಅದು
ಹಾ ಹಾ ಹಾ
ಅದ್ರಲ್ಲಿ ಇಟ್ಕೊಂಡು ಆಮೇಲೆ ಎಲ್ಲಾ ನೈಟ್ ಡ್ರಸ್ ಇಟ್ಕೊಂಡ್ಬಿಡಣ ಹ್ಮ
ನಾ ರೆಡಿ ಅ ಹಂಗ ಟ್ರಿಪ್ಗೆ
ಹ
ಹ್ಮ್ ಮತ್ತೆ ನಾವು ನಿಮ್ಗ್ ಬಾಯಿ ಹೇಳಕ್ ಬರಕ್ ಆಗಲ್ವಲ್ಲ
ಇಲ್ಲ ಇರ್ತೀನಲ್ಲ ಅವ ಏನು ನ ವಿಡಿಯೋ ಕಾಲ್ ಮಾಡ್ತೀನಿ ಅವಾಗ ಅಲ್ಲಿದ್ದಾಗ ಬಸ್ಲ್ಲಿ ಹ್ಮ ಏ ತರ್ಟಿ ಸ್ಟಾರ್ಟ್ ಆ ತೀವಿ ಅಂತ ಅಂದ್ರ ಹೋಗದು
ಸಂಜಯ
ನೈಟ್ ಅಲ್ಲಿಂದ ಮೂವತ್ತು ಒಂದ್ರಿಂದ ಏಟ್ ತರ್ಟಿ ಆತರ ಅವಾಗೇನ್ ಎದ್ದಿರ್ತೀರಲ್ಲ ನೀವೇನು ವಿಡಿಯೋ ಕಾಲ್ ಮಾಡ್ತೀನಿ ಗ್ರೂಪ್ ಕಾಲ್
ಓ ಒಂದ್ ತಿಂಗ್ಳ ಆದ್ಮೇಲ್ ಸಿಕ್ತಿ ಹಂಗಾರ
ಹ್ಮ್ ಒಂದ್ ತಿಂಗಳು ಆದ್ಮೇಲೆ ಜುಲೈ ನಲ್ಲೇ ಬರೋದು ಇ ಜುಲೈ ಫಸ್ಟ್ ವೀಕ್ ಆತರ ಬರ್ಬೋದು ಬಸ್
ಜುಲೈ ಫಸ್ಟ್ ವೀಕ್ ಊರಿಗೆಗ್ ಬಂದು ನಿನ್ ಒಂದ್ ಎರಡ್ ಮೂರ್ ದಿನ ರೆಸ್ಟ್ ತಗೊಂಡು ಬೆಂಗಳೂರು ಬರ ಅಷ್ಟಲ್ಲಿ
ಬಿಡು ಇಲ್ಲೇ ಇದದ್ ಬಿಡು ಅಂತ ಇಲ್ಲ ಹೋಗ್ಬೇಕು ಅಂತಂದ
ಮತ್ತೆ ಏನು
ಹ್ಮ ಕಟ್ಬೇಕು ಕಟ್ಲೇಬೇಕು ಇರ್ಲಿ ಇಲ್ದೆ ಇರ್ಲಿ ಲಗೇಜ್ ಎಲ್ಲ ಇರ್ ಷ್ಟವಲ್ಲ ನಾನ ಅದೇ ನೀರ್ ಬಿಲ್ಲು ಅ ದು ಅಷ್ಟೇ ಮಾತಾಡಣ ಇದೀನ್ ಇರಲ್ಲ ನನ್ ಕಟ್ಟಲ್ಲ ಅಂತ
ಹಾ ಈ ತರ ಹೇಳು ಈ ತರ ಹೋಗ್ತಾ ಇದ್ದೀನಿ ಒಂದ್ ತಿಂಗ್ಳಿ ಇರಾಕ್. ಆಗಲ್ಲ ಸ್ವಲ್ಪ ಏನೋ ಬಾಡ್ಗೆಲು ಕನ್ಸೆಷನ್ ಮಾಡಿ ಅಂತ.
ಮಾತಾಡ್ಬೇಕು ಆ ಅಜ್ಜಿ ಜೊತೆ.
ಇ ಮನ್. ಮಂತ್ ಅಷ್ಟೇ ನೆಕ್ಸ್ಟ್ ಮಂತ್ ಇಂದ ಕೊಡ್ತೀನಿ. ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಅಷ್ಟೇ. ನೋಡೋಣ ಅಂದ್ರೆ ನಮ್ ಕಡೆಯಿಂದ ಕೇಳಕ್. ಕೇಳೋದು ಅವ್ರು ಹೆಂಗ್ ಹೇಳ್ತಾರೆ ಅದ್ರ ಮೇಲೆ ನೋಡದಷ್ಟೇ.
ಹ್ಮ್ ನನ್ ಅನ್ಸಿರೋ ಪ್ರಕಾರ ಕೇಳಲ್ಲ ಅನ್ಸತ್ತ ಯಾಕಂತಂದ್ರ ಓನರಜ್ಜಿನು ಇವಾಗ ಅವರು ತುಮ ಕೂರಲ್ಲಿ ಶಿಫ್ಟ್ ಆಗಿದಾರ ಅಲ್ವ ಅವರು ಟು ಬಿ ಎಚ್ ಕೆ ನ ಮನೆ ಮಾಡಿರೋದಲ್ಲಿ
ಹಾ
ಒನ್ ಬಿ ಎಚ್ ಕೆನಾ ದೊಡ್ಡದದೆ ಅದು ರೆಂಟ್ ಜಾಸ್ತಿ ಇದೆ ಅಲ್ಲಿ
ಹಾ ಹಾ ಹಾ
ಹಂಗಾಗಿ ಹ್ಮ ಅವ್ರಿಗೇನು ಮತ್ತೆ ಸಪ್ರೇಟ್ ಇನ್ಕಮ್ ಏನ ಇಲ್ಲ ಅಲ್ಲ
ಹಾ
ಷ್ಟೇ ಮಾಡ್ಬೇಕು ಸೊ ಬಿಡ್ತಾರೆ ಅಂತ ಗೊತ್ತಿಲ್ಲ ಮತ್ತೆ ಕೇಳಿದ್ರೆ ಮತ್ತೆ ಮತ್ತೆ ಪ್ರಾಬ್ಲಮು ಇ ಉಳ್ದ ಅಂತ ತಗೋಬಾರ್ದು ಅಂತ
ಇಲ್ಲ ಇಗೆ ಕೇಳು ಒಂದ್ ಮಂತ್ ಅಷ್ಟೇ ಅಲ್ವಾ ಓಕೆ ಅಂದ್ರೆ ಓಕೆ ಜಾಸ್ತಿ ಏ ಕೋರ್ಸ್ ಮಾಡಕ್ ಹೋಗ್ಬಿಡ ಕೇಳು ಅಂದ್ರೆ ಹ್ಮ ಹೆಂಗಿದರ ಅವ್ರ್ದು ಇಲ್ಲಿ ನಿಮ್ನೆ ಮುಂದೆ ಒಂದ್ ಮನೆ ಐತೆ ಕೆಗಡೆ ಐತೆ ಇವಾಗ ಫುಲ್ ಅವರು ವ ಬಕೆಟ್ ಮಾಡ ಅಲ್ಲೂ ಬೆಂದವ್ರು ಯಾರಾದ್ರು
ಕೆಳಗಡೆಗ ಗ್ರೌಂಡ್ ಫ್ಲೋರ್ ಸರಿ ಅಲ್ವಾ ಅವರು ಮನೇಲಿ ಇರಲ್ಲ ಅವರು ಎರಡು ದಿನ ಒಂದ್ಸತೆ ಮನೆಗ್ ಬರ್ತಾರೆ ಅವ್ರು ಏನ್ ಮಾಡ್ತಾರೆ ವರ್ಕ್ ಗೊತ್ತಿಲ್ಲ ಗಂಡ ಹೆಂತಿರೋದು ಎರಡು ದಿನಕ್ಕ ಒಂದ್ಸರಿ ಮನೆಗ ಬರದು ಅದು ಬೇರೆ ದಿನ ಎಲ್ಲಾ ಮನೆಯೆಲ್ಲಾ ಬೀಗ ಹಾಕೊಂಡ್ ಖಾಲಿನೇ ಇರುತ್ತೆ ಪಸ್ಟ್ ಪ್ಲೋರ ಅಲ್ಲಿ ಅವ್ರ ಕರೆಕ್ಟ್ ಕಟ್ಟಾಗಿ ಯೂಸ್ ಮಾಡ್ಕೊತಿರಂಗ ಮನೇನ
ಹಾ
ಅದು ಬಿಟ್ಟು ಈ ಕಡೆ ನಾನು ಒಂದ ಕರೆಕ್ಟ್ ಆಗ ಯೂಸ್ ಮಾಡ್ಕೊಂತಿದೀನಿ ಇವ್ರು ನಮ್ಮ್ ಅಪೋಸಿಟ್ ಮನೆಯವ್ರು ಹ ಅವರುೂ ಇರೋದಿಲ್ಲ ಅವ್ರೇನ್ ಒಂದ ತಿಂಗಳ್ದಲ್ಲಿ ಹತ್ತು ದಿನ ಇರ್ಬೋದೇನ ಹಬ್ಬಬ್ಬ ಅಂದಷ್ಟೇ
ಹ್ಮ್ ಹ್ಮ್ ಹ್ಮ್
ಹ್ಮ್ ಅಂದ್ರೆ ಅವ್ರ್ದ ರೆಂಟ್ ಕಡಿಮೆ ಇದು
ಎಷ್ಟು
ನಮ್ಮ್ ಅಪೋಸಿಟ್ ಮನೆಯವ್ರ ಐದು ಸಾವಿರ ಅಷ್ಟೆ ರೆಂಟು
ಎಂದು
ಹತ್ತು ಸಾವಿರ
ಅವ್ರ್ದು ಚಿಕ್ಕದ
ಹೌದು ಒನ್ ಆರ್ ಕೆ
ಹ ಹಾ ನಿಂದ ಒನ್ ಬಿ ಹೆಚ್ ಕೆ
ಹಾಂ ಒನ್ ಬಿ ಹೆಚ್ ಕೆೇನು ಇಲ್ಲ ಇದು
ಹ್ಮ ಯಾಸರುಕ ಬಿ ಎಚ್ಕನೆ ತಾನೆ
ಹ್ಮ
ಹೆಸರಿಗ್ ಬಿಚ್ ಅದು ಒನ್ ಬಿ ಹೆಚ್ ಹ್ಮ್
ಹೌದು ಚೆನ್ನಾಗೇ ಇದೆ ರೂಮು ಸ್ಪ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ ಕರೆಕ್ಟ್ ಆಗ
ಹ್ಮ್ ಹಾಯಿ ಏರಿಯದಾಗ ಚೆನ್ನಾಗಿ ಇದೇ ಆಯ್ತಾ ಬಿಡು
ಹ್ಮ್ ನಾನು ಮನೆ ಚೇಂಜ್ ಮಾಡೋಣ ಅಂತ ನ್ ನೋಡ್ಬೇಕು
ಯಾವ ಕಡೆ ಆ ಏರಿಯಾದಲ್ಲೇನಾ ಅಥ್ವಾ ಬೇರೆ ಏರಿಯಾನ
ಇಲ್ಲೇ ನೋಡೋಣ ಸುತ್ತಮುತ್ತ ಅಂದ್ರೆ ಸ್ವಲ್ಪ ಆಹ ಫುಡ್ ಇದೆ ಎಲ್ಲದಕ್ಕೂ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನೋಡೋಣ
ಹ್ಮ್ ಹ್ಮ್ ಹ್ಮ್
ಎಲ್ಲಾ ದೂರ ಆಗ್ತಿದಲ್ಲ ನಂಗೆ ಇದು ಪೀಸ್ ಇದೆ
ಹಾ
ಅಂದ್ರೆ ಶಾಂತಿ ಸೈಲೆಂಟ್ ಆಗಿದೆ ಅಂದ್ರೆ ಏನು ಅಂದ್ರೆ ಇವಗ್ ಏನೇ ಬೇಕು ಅಂದ್ರೂ ದೂರದಲ್ಲಿ ಹೋಗ್ಬೇಕು
ಹೌದು
ಅದು ಅಷ್ಟೇ ಪ್ರಾಬ್ಲಮು
ಹ್ಮ್ ಹ್ಮ್ ನೋಡಂಗ್ರ ಎಲ್ಲ ಅಗ್ರಿಮೆಂಟ್ ಏನಾದ್ರೂ ಮಾಡ್ಸ್ಕೊಂಡಿದ್ದೆ ಇದಕ್ಕೆ
ಹಾ ಒಂದ್ ಅ ಒಂದ್ ವರ್ಷದ್ದು
ಹಾ ಇವಾಗ ಎಷ್ಟ್ ತಿಂಗ್ಗಳ ಆಯ್ತ್ ಮತ್ತೆ ಸರಿ ಸರಿ ಬಾಯ್